ಹಲೋ ಹಲೋ
ಹಲೋ
ಏನ್ಮಾಡ್ತಾ ಇದ್ರಿ
ನಾವು ಇವಾಗ ತಾನೇ ತಿಂಡಿ ತಿಂದುಬಂದು ಕುೂತ್ಕೊಂಡ್ವಿ ನಿಮ್ದು ಆಯ್ತಾ ಟಿಫನ್
ಹಾ ಆಯ್ತು ಬೆಳಗನೆೇ ತಿಂದಿನಿ ಏನ್ ಮಾಡಿದ್ರಿ ಇವತ್ತು ನಮ್ದು ಇವತ್ತು ಇಡ್ಲಿ ಮಾಡಿದ್ರು ಸಾಂಬಾರ್ ಚೆನ್ನಾಗ್ ಆಗಿತ್ತು ಇವತ್ತು ಅದಕ್ಕೆ ಮೂರ್ ಇಡ್ಲಿ ತಿಂದೆ ನೀವೇನ್ ಮಾಡಿದ್ರಿ
ನಮ್ದು ಇವತ್ತು ಉಪ್ಪಿಟ್ಟು ಮಾಡಿದ್ರು
ಹಾ
ಇವಾಗ ತಾನೆ ತಿನ್ಕೊಂಡು ಬಂದು ಕುೂತ್ಕೊಂಡ್ವಿ
ಆಯ್ತಾ ಕೆಲ್ಸ ಎಲ್ಲಾ
ಹಾ ಎಲ್ಲಾ ಮುಗಿಸ್ಕೊಂಡ್ ಬಂದೆ ನಿಮ್ದು ಕೆಲ್ಸ ಎಲ್ಲಾ
ಆ ನಮ್ದು ಮುಗೀತು
ಏನ್ ಮಾಡಿದ್ರಿ ಕೆಲ್ಸ
ನಾವು ಕಸ ಗುಡ್ಸೋದು ನೆಲ ಹೋರಿಸೋದು
ಹಾ ಅಡ್ಗೆ ಎಲ್ಲ ಮಾಡಲ್ವ ನೀವು
ಅಡಗೆ ತಕ್ಕ ಮಟ್ಟಿಗೆ ಮಾಡ್ತೀವಿ
ಏನೇನು ಬರುತ್ತೆ ನಿಮ್ಗೆ ಮಾಡೋಕ್ಕೆ ಏನೇನು ಮಾಡ್ತೀರಾ ಏನೇನು ಮಾಡ್ತೀರಾ
ನಾವು ಚಪಾತಿ ಮಾಡ್ತೀನಿ
ಆಮೇಲೆ
ಹ ಸಾಂಬಾರ್ ಎಲ್ಲ ಅಷ್ಟೊಂದ ಬರಲ್ಲ ಯಾವ್ದೋ ಒಂದ್ ತರದು ಮಾಡ್ತೀನಿ ಅದೇ ಬೇಳೆಯಿಂದ ಮಾಡ್ತಾರಲ್ಲ ಅದನ್ ಮಾಡ್ತೀನಿ
ಹಾ
ಬಿಟ್ರೆ ಟೊಮೆಟೊ ಗೊಜ್ಜ್ ಮಾಡಕ್ ಬರುತ್ತೆ ಚಪಾತಿ ರೊಟ್ಟಿ ದೋಸೆ ಹಾಕೋದು ಮಾಡ್ತೀನಿ ಪರವಾಗಿಲ್ಲ ಬದುಕ್ಬೋದು ಅಷ್ಟೊಂತು ಮಾಡ್ತೀನಿ
ಅಂದ್ರೆ ಮುಂದೆ ಮದ್ವೆ ಆಗಿ ಹೋದ್ರು ಕೂಡ ನಿಮ್ ಗಂಡನ್ನ ಬದುಕ್ಸ್ತೀರಾ.
ಹೌದೌದು ನಿಶ್ಚಿಂತೆಯಿಂದ ಬದುಕ್ತಾನೆ ಅವನು ನಾನ್ ಕೈ ರುಚಿ ಚೆನ್ನಾಗಿದ ಕಣ್ರಿ ಚೆನ್ನ್ಗಿ ಮಾಡ್ತ. ತಿನಿ
ಮನೆಯಲೆಲ್ಲ ಚೆನ್ನಾಗಿದ್ದಾರಾ.
ಹಾ ಆರಾಮಯಿದ್ದಾರೆ
ನೀವು ಅಡುಗೆ ಮಾಡ್ತಿರಲ್ಲ ಅದಕ್ಕೆ
ಓ ಹಂಗೇ ಕೇಳಿದ್ರ ನೀವು
ಹ
ಇಲ್ಲ ಆರಾಮಾಗೇ ಇದ್ದಾರೆ ಚೆನ್ನಾಗ್ ತಿಂದ್ ಎರಡ್ ಎರಡ್ ಸಲ ಹಾಕಿಸಸ್ಕೊಂಡ್ ತಿಂದು ಚೆನ್ನಾಗಿನೆ ಇದಾರೆ
ಹೌದಾ
ಹ್ಮ್
ಅ ಅಷ್ಟೇ ಬರುತ್ತೆ ಇನ್ ಅನ್ನ ಐಟಮ್ಸ್ ಏನು ಬರಲ್ವಾ ನಿಮ್ಗೆ ಅನ್ನ ಇಂದ ಮಾಡೋದು
ಅನ್ನ ಅಕ್ಕಿ ಇಡ್ತೀನಿ ಅಂದ್ರೆ ಅನ್ನ ಮಾಡ್ತೀನಿ ಚಿತ್ರಾನ್ನ ಪುಳಿಯೋಗ್ರೆ ಪಲಾವ್ ಅಷ್ಟು ಬರಲ್ಲ
ಕುಕ್ಕರ್ಲ್ಲಿ ಮಾಡುವಂತದ್ದು ಬನ್ನಲ್ಲ ಹಗೆರಲ್ಲಿ ಮಾಡುವಂಂತದ್ದ್ ಬರಲ್ಲ
ಕುಕ್ಕರ್ ಅಲ್ಲಿ ಅದೇ ಚಿತ್ರಾನ ಪುಳಿಯೋಗ್ರೆ ಮಾಡ್ತೀನಿ ಅದ್ ಬಿಟ್ರೆ ಪಫಲಾ ಒಂದ್ ಸ್ವಲ್ಪ ನೋಡ್ಕೋಬೇಕು
ಯಾವಾಗ ಕಳಿತೀರಾ ಅದೊಂದು
ನಿಮ್ಗ ಏನ ನ್್ರಿ ಬರುತ್ತೆ ಅಡ್ಗೆ
ನನ್ಗು ಪಲಾವ್ ಒಂದ್ ಬರಲ್ಲ ಸಾಂಬಾರ್ುಗಳು ಯಾವ್ದು ಬರಲ್ಲ ಚಪಾತಿ ದೋಸೆ ಇಡ್ಲಿ ಪೂರಿ ಮತ್ತೆ ಇದು ಈ ಐಟಮ್ಸ್ ಜಂಗ್ ಜಂಗ್ ಇರುತ್ತದ ಅವೆಲ್ಲ ಮಾಡ್ತೀನಿ. ಹ ಮಾಡ್ತೀನಿ ಅವ್ರಿಗೆ ಎಲ್ಲಾ ಮಾಡ್ತೀನಿ ಆದ್ರೆ ಇದೇ ಸಾಂಬಾರ್ುಗಳ ಒಂದು ಬರಲ್ಲ.
ಯಾವ್ದು ತಿನ್ನಂಗಿರಲ್ಲ ಅನ್ಸುತ್ತೆ.
ಇಿಲ್ಲಾ ಇಲ್ಲ. ಎಲ್ಲಾರೂ ತಿಂತಾರ ಚೆನ್ನ್ ಮಾಡಂದ್ರೆ ನಾನ್ ಜಾಸ್ತಿ ಜನಕ್ ಮಾಡಕ್ ಬರಲ್ಲ ನನ್ಗೆ ನಾನು ನಮ್ ತಂಗಿ. ನ ಇಬ್ರು ಇಬ್ ಲಾಸ್ಟ್ ಒಬ್ಬರು ಇಬ್ಬ್ರೂ ಅಷ್ಟೇ ನಮ್ ಮಾಡಕ್ ಬರೋದು.
ಹ್ಮ್ ನಾನು ಮೂರ್ ಜನಕ್ ಮಾಡ್ತೀನಿ. ಮೂರ್ ಜನ ನಾಲ್ಕ್ ಜನಕ್ ಮಾಡ್ತೀನಿ ಜಾಸ್ತಿ ಜನ ಇದ್ರೆ ಅದೇ ತರದ್ದೇ ಎರಡ್ ಎರಡು ಸಲ ಮಾಡ್ತೀನಿ ಅಷ್ಟೆ.
ಎರಡೆರಡ್ ಸರಿ ಮಾಡೋಷ್ಟು ತಾಳ್ಮೆ ಇದೆಯಾ ನಿಮ್ಗೆ.
ಅಳತೆ ಗೊತ್ತಾಗ್ಬೇಕಲ್ಲ ಒಂದೇ ಸಲ ಮಾಡೋಷ್ಟು.
ತ್ರ ಸಮಯ ಸಾಕಾಗ್ಲಿಲ್ಲ ಅಂದ್ರ.
ಸಮಯ ಸಾ ಆಗುತ್ತೆ ಬೇಗೊಳ್ತೀನಿ ಈಗ ನಮ್ಮ ಮನೆಗ್ ಕ್ಕಂತು ಐದ್ ಜನ ಇದೀವಿ.
ಎಷ್ಟ ಹೇಳ್ತೀರಾ
ಮತ್ತೆ ನೀವು ಏನ್ ಮಾಡ್ತಿದರ ಎಲ್ಲರೂ ಮನೇಲಿ.
ಮನೇಲಿ ಇಷ್ಟಕ್ಕೂ ನಾನ ಮನೇೆಯಲ್ಲಿ ಇಲ್ಲ ಹಾಸ್ಟೆಲ್ ಅಲ್ಲಿ ಇದ್ದೀನಿ. ಮನೆ ನನ್ಗೆ ಕಾಲೇಜಂದ ತುಂಬಾ ದೂರ ಆಗುತ್ತೆ.
ಹಾ ಹಾ
ಅದಕ್ಕೆ ಹಾಸ್ಟೆಲ್ ಬಂದಿದ್ದೀನಿ ಎರಡು ವರ್ಷ ಆಗ್ತಾ ಬಂತು ಬಂದು
ನೆನ್ಪಾಗಲ್ವಾ ಮನೆ ನಿಮ್ಗೆ ಮನೆಗ್ ಹೋಗ್ಬೇಕು ಅನ್ಸಲ್ವಾ
ಹಾಗ ಹೋದ್ ಸರಿ ಮೇ ತಿಂಗಳಲ್ಲಿ ಹೋಗಿದ್ದೆ ನಾನು ಮೇ ಒಂದನೇ ತಾರೀಕು ಆದ್ರೆ ಅವತ್ ಏನೇನೋ ಘಟನೆಗಳಾದ್ರಿಂದ ನನ್ಗೆ ಮತ್ತೆ ಮನೆ ಹೋಗ ಇಷ್ಟ ಆಗ್ತಾ ಇಲ್ಲ
ಮತ್ತೆ ಯಾವಾಗ ಹೋಗ್ಬೇಕು ಅಂದಕೊಂಡಿದೀರಾ ಪರೀಕ್ಷೆ ಎಲ್ಲಾ ಮುಗಿದ್ಮೇಲ
ಸರಿ ಹಾ ಪರೀಕ್ಷೆ ಸೋಮವಾರ ಇದೆ ನಮ್ಗೆ ಅದ್ ಆದ ತಕ್ಷಣ ನೆಕ್ಸ್ಟ್ ತಿಂಳ ಮುಗಿಯುತ್ತೆ ಅದಾದ್ಮೇಲೆ ಎರಡು ತಿಂಗ್ಗಳು ರಜ ಅಂತೇಳ್ ಾರೆ ಗೊತ್ತಿಲ್ಲ ಏನ್ ಮಾಡ್ತಾರ ಅವಾಗ ಹೋಗ್ಬೇಕು ಅನ್ಕೊಂಡಿದ್ದೀವಿ
ಇವು ಎರಡು ತಿಂಗಳು ಹೆಜ್ಜ ಅಂತಾರೆ ಮತ್ತೆ ಎರಡು ವಾರ ಅಂತಾರೆ
ಹಾ
ಅವ್ರಿಗೆ ಈಷ ಬಂದಂಗ ಮಾಡ್ತಿದ್ದಾರೆ ಅವನೇಲನೇ ಇರೋದು
ಹೌದಾ ನಿಮ್ಗೆ ಹಾಸ್ಟೆಲ್ ಅಲ್ ಇರ್ಬೇಕು ಅಂತ ಏನ ಆಸೆ ಆಗ್ತಾ ಅಲ್ವಾ
ಒಂದೊಂದ್ಸಲ ಅನ್ಸುತ್ತೆ ಆದ್ರೆ ನಮ್ಮ ಮನೆ ಗಟ್ಟಿ ಘಟನೆಗಳು ಪರಿಸ್ಥಿತಿ ಅವನ್ನೆಲ್ಲಾ ನೋಡ್ಕೊಂಡು ನಿರ್ಧಾರ ತಗೋಬೇಕಲ್ವಾ
ಹೌದಾ
ಮತ್ತೆ ಏನ್ ಸಮಾಚಾರ ನೀವೇನಾದ್ರೂ ದುಡಿತೀರಾ
ಹಾ ದುಡಿ ಅತ್ತ
ಹಾ
ಎರಡ್ ತಿಂಳ ರಜಾ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ರಜಾ ಹೋಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಹರೋ ಬಿ ಪ್ರಟ್ಟಿ ಅವ್ರು ಏನೇನೋ ಮಾಡ್ತಾ ಇದಾರೆ ಎರಡು ವಾರ ಅಂತಾರೆ ಎರಡ್ ವಾರ ಕೊಟ್ಟ ಕೆಲ್ಸಕ್ ಹೋಗ್ಕ್ ಆಗಲ್ವ ಎರಡ್ ವಾರಕ್ಕೆ ಯಾವವು ಯಾರ ಯಾರ್ ಕೊಡ್ತಾರ ಹೇಳಿ ನಮ್ಗೆ
ಹ್ಮ್ ಇಲ್ಲಿ ಮನೆಗ ಹೋಗೋಷ್ಟಲ್ಲೇನೆ ಒಂದ್ ವಾರ ಆಗಿರುತ್ತೆ ಒಬ್ಬೊಬ್ರದಂತೂ ಹೋಗಕ್ ಎರಡು ದಿನ ಬರೋಕ್ ಎರಡ್ ದಿನ
ಹಾ ಅಲ್ವಾ
ಹ್ಮ್ ನಿಮ್ದು ಬೆಂಗಗಳೂರಲ್ಲೇನ ಇರೋದು
ನಾ ಬ ಅದಕ್ಕೆ ಬೆಂಗಳೂರುರಲ್ಲೇ ಇದ್ದೀವಿ ಅಂದ್ರೆ ನಮ್ಮೂರು ಉತ್ತರ ಕರ್ನಾಟಕ
ಉತ್ತರ ಕರ್ನಾಟಕನಾ
ಹ್ಮ್
ನಿಮ್ ಭಾಷಾ ಶೈಲಿ ಹಂಗ ಇಲ್ವಲ್ಲ ಉತ್ತರ ಕರ್ನಾಟಕದತ್ತರ
ಇ ನಾನು ಬೆಳೆದಿದ್ದೆಲ್ಲ ಇಲ್ಲೇ ಹುಟ್ಟಿದ್ ಮಾತ್ರ ನಮ್ಮ್ ಊರಲ್ಲಿ ಬೆಳದಿದ್ದೆಲ್ಲ ಬೆಂಗ್ಗಳೂರಲ್ಲ
ಹೌದಾ
ಹ್ಮ ಹ್ಮ ನೀವು ಎಲ್ಲಿರಿಂದ ಬರ್ತೀರಾ
ಏನ್ ಮಾಡೋದು ಇವಾಗ ಅ ಗೊತ್ತಾಗ್ತಿಲ್ಲ ಅದ ಕೂತಿದ್ದೀನಿ ಓದ್ಬೇಕು ಓದಕ್ ಮನ್ಸಿಲ್ಲ
ಯಾಕೆ ಯಾವಾಗ ನಿಮಗ್ ಪರೀಕ್ಷೆ ಇಲ್ಲ
ನಮ್ಗೂ ಸೋಮವಾರದಿಂದ ಕಣ್ರಿ ಪರೀಕ್ಷೆ
ಓದ್ತಾ ಇದ್ದೀರಾ ಫುಲ್ ಶುರು ಮಾಡಿದ್ದೀರಾ
ಇನ್ನುೂ ಶುರು ಮಾಡಿಲ್ಲ
ಹಾ
ಶುರು ಮಾಡೋಕ್ ಮನ್ಸೇ ಬರ್ತಿಲ್ಲ
ಯಾಕ್ ರಿ ಏನಾಯ್ತು ನಿಮ್ಗೆ
ಆದ್ರೆ ಆ ವಿಷಯದ ನೆನ್ಸ್ಕೊಂಡ್ರೆ ಅಂದ್ರೆ ಅವತ್ ಸೋಮವಾರ ಇರೋ ವಿಷಯದ ಬಗ್ಗೆ ನೆನ್ಸ್ಕ ಕೊಂಡ್ರೆ ಅದನ್ನ ಮುಟ್ಟಕ್ಕೂ ಮನ್ಸ್ ಬರಲ್ಲ ಆ ತರ ಇದೆ ಅದು
ಅಲ್ಲಾರಿ ನಿಮ ಸೆಕ್ ಎರಡನೇ ಎಕ್ಸಾಮ್ ಯಾವ ಎರಡನೇ ಪರೀಕ್ಷೆ ಯಾವ್ದ ಹೇಳಿ
ಎರಡನೇ ಪರೀಕ್ಷೆ ಮೊದಲ್ನೇ ಪರೀಕ್ಷೆನನೆ ಮೊನ್ನೆ ಮೊನ್ನೆ ನೋಡ್ಕೊಂಡಿದ್ದೀವಿ ಇನ್ನೆರಡನೇ ಪರೀಕ್ಷೆ ಹೆಂಗ್ರೀ ನೆನಪಿರುತ್ತೆ
ಇಲ್ಲಾ ಇವಾಗ ಫಸ್ಟ್ ಸಬ್ಜೆಕ್ಟ್ ಫಸ್ಟ್ ವಿಷಯ ಆದ್ಮೇಲೆ ಎರಡನೇ ವಿಷಯ ಯಾವುದು ನಿಮ್ಗೆ ಅಂತ
ಆ ಎರಡನೇ ವಿಷಯ ಮಾತನಾಡುವ ವ್ಯವಸ್ಥೆಗಳ ಬಗ್ಗೆ ಹೇಳುವುದು
ಹಾ
ಅದು ಒಂದರಡು ದಿನ ಆದ್ಮೇಲೆ ಇದೆ ಅನ್ಸುತ್ತೆ
ಹೌದಾ
ಅದಕ್ಕೂ ಮಧ್ಯದಲ್ಲಿ ದಿನ ಇಲ್ಲ್ರೀ ಓದ್ಕೊಳಕೆ
ಒಂದ್ ದಿನ ಏನೋ ಬರುತ್ತೆ ಅನ್ಸುತ್ತ ಅಲ್ವಾ
ಹಾ ಒಂದೇ ದಿನ ಇರೋದು
ನನ್ ಬಗ್ಗೆ ಕೇಳ್ಬಿಡ್ ನನ್ ನಂದೇನು ಅಂದ್ರೆ ಅದ ಆ ನೆಕ್ ಮ ಮಾರ್ನೇ ದಿನಾನೇ ಇನ್ನೊಂದಿದೆ ನನ್ಗೆ
ಓ ತುಂಬಾ ಕಷ್ಟ ಬಿಡ್ರಿ ಇವರು ನಮ್ಮನ್ನ ತೇರ್ಗಡೆನೆೇ ಪಡ್ಸಲ್ಲ ಇನ್ನುೂ ತುಳಿತಾನೇ ಇರ್ತಾರೆ ನಾವ್ ಎಷ್ಟೇ ಬರದ್ರುನು ಇರ್ತ ತೇರ್ಗಡನೆೇ ಮಾಡಲ್ಲ
ಹಾ ಬರ್ರಿ ಇದ್ದೆ ಆಗೋಗ್ಬಿಟ್ಟಕ್ಕೆ
ಹ್ಮ್
್ಮ ಮತ್ತ ಏನ್ ಮಾಡ್ತಾ ಇದಾರೆ ಎಲ್ಲಾರೂ ಮನೇೆಯಲ್ಲಿ
ಮನೇಲಿ ಎಲ್ರು ತಿಂಡಿ ತಿಂದು ಇವಾಗ ಕೂತಿದ್ದಾರೆ ಚಲನಚಿತ್ರನ್ನ ನೋಡ್ತಾ ಇದ್ದಾರೆ
ಯಾವ್ದ್ ಬಂದಿದೆ ಚಲನಚಿತ್ರ
ಹಾ
ಯಾವ್ದ್ ಬಂದಿದೆ ಟಿವ ವಿ ದೂರದರ್ಶನದಲ್ಲಿ
ದೂರದರ್ಶನದಲ್ಲಿ ಚಿಕ್ಕೇಜಮಾನ್ರು ರವಿಚಂದ್ರನ್ ಅವ್ರ್ದ ನೋಡ್ತಾ ಇದ್ರು
ಹಾ
ಹಾಗಾಗಿ ನಾವು ಬಂದ್ವಿ ಈ ಕಡೆ ಕೋಣೆಗೆ ಮಾತನಾಡುವುದ
ಹ ಹೌದಾ ಕೆಲ್ಸ ಎಲ್ಲಾ ಮುಗಸ್ಕೊಂಡ್ರ
ಹಾ ಕೆಲ್ಸ ಎಲ್ಲಾ ಮುಗೀತು
ಹ್ಮ್ ಮತ್ತ ಶಾಲೆಯ ಬಗ್ಗೆ ಏನಾದ್ರು ಹೇಳಿ ಕೇಳನು
ಏಂದ್ರ ಬಗ್ಗೆ ಹೇಳುವುದು ವಿಷಯನೇ ತಿಳಿದಿಲ್ಲ
ಹ್ಮ ಏನ್ ಹೇಳ್ತೀರಾ ನಿಮ್ಮ ಹಳ್ಳೆಯ ಸ್ನೇಹಿತರ ಬಗ್ಗೆ ಹೇಳಿ
ನಮ್ಮ ಹಳೆಯ ಸ್ನೇಹಿತರ ಬಗ್ಗೆ ಹೇಳುವುದಷ್ಟ ಅಷ್ಟು ದೊಡ್ಡವರಲ್ಲ ರೀ ಅವರು ಎಲ್ಲಾ ಕಲ್ರು ಒಬ್ಬೊಬ್ರು ತುಂಬಾ ಒಳ್ಳೆವರು ಇದಾರೆ
ಹಾ
ಒಬ್ಬೊಬ್ರು ಮತ್ರ ತುಂಬಾ ಕಳ್ಳರು
ಹೌದಾ
ಹ್ಮ್
್ರ ಒಳ್ಳೆಯವ್ರ ಬಗ್ಗೆ ಬೇ ಕಳ್ಳ್ರ ಬಗ್ಗೆ ಹೇಳ್ರಿ ನನ್ ಕಳ್ಳ್ರ ಬಗ್ಗೆ ಕೇಳೋಕೆ ಇಷ್ಟ
ಕಲ್ರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದು
ಹ್ಮಾ
ಅವ್ರದ್ದ ಒಂದ್ ದೊಡ್ಡ ಚರಿತ್ರನೆೇ ಬರಿಬೋುದು ಹಾ ನಿಮ್ ಗೆಳೆಯರ ಬಗ್ಗೆ ಹೇಳ್ತಿ ೀ ನಮ್ ಗೆಳೆಯರ ಬಗ್ಗೆ ನೋಡೋಣ ನಾನ್ ಯೋಚನೆ ಮಾಡಿ ಹೇಳ್ತೀನಿ ನೀವು ಏನು ಹೇಳೋದೇ ಇಲ್ಲ
ಏ ನೀವೇಏನಾದ್ ಕೇಳಿ ಹೇಳ್ತೀನಿ ಇವಾಗ ನೀವು ಇವಾಗ ಸಡನ್ ಅಂದ್ರೆ ಇವಾಗ ಕೇಳಿದ್ರೆ ನಾನ್ ಹೆಂಗ ಹೇಳಿ ಹೇಳಿ ನೀವು ಏನಾದ್ರು ಒಂದ್ರ ಬಗ್ಗೆ ವಿಷಯ ಕೊಟ್ರಿ ಅದ್ರ ಬಗ್ಗೆ ಮಾತಾಡ್ತಿೀ ನನ್ ಬೇಕಾದ್ರೆ
ಅದೇ ನಿಮ್ ಸ್ನೇಹಿತರ ಬಗ್ಗೆ ನೀವ ಹೇಗ್ ಹೇಗ್ ಸ್ನೇಹ ಮಾಡದ್ರಿ ಹೇಗ್ ಸ್ನೇಹ ಬೆಳ್ಸ್ಕೊಂಡ್ರಿ ನಿಮ ಶಾಲೇೆಯಲ್ಲಿ ಹೆಂಗಿತ್ತು ನಿಮ್ದ ಸ್ನೇಹ
ಹ ಸರೀ
ನಿಮ್ಗೆ ಯಾರಾದ್ರೂ ಆಡಳಿತ ಮಾಡ್ತಿದ್ರ ನಿಮ ಮೇಲೆ
ಹಾ ನಾನ್ ಅಕ್ಕೆೇ ಅನ್ಕೊಂಡ ನಿಮ್ ಶಾಲೆ ಬಗ್ಗೆ ಹೇಗೆ ನೀವ್ ಹೇಗಿದ್ರಿ ಆದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ಕಲ್ ಅಲ್ ಅಂದ್ರೆ ಮತ್ತೊಂದು ಕರೆಯಲ್ಲಿ ಮಾತಾಡೋಣ ನಿನ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು
ಧನ್ಯವಾದಗಳು ನಿಮ್ಮ ಹತ್ರ ಮಾತನಾಡಿದ ತುಂಬಾ ಖುಷಿಯ ಆಯಿತು.
ಹ್ಮ್
ಇಡೋಣವೇ
ಹಾ